ಹಲೋ ಅಲೋ ಏನು ಏನ್ ಮಾಡತೀರಿ ಹ ಅಲೋ
ಏನ್ ಇಲ್ ನೋಡ್ ಏನಲ್ ನೋಡ್ ಕುಂತೇವ್
ಊಟ ಆಯ್ತಾ
ಊಟ ಆಯ್ತು ನಿಮ್ದ
ನಮ್ದು ಇನ್ನ ಇಲ್ಲ ಈಗ ರೈಸಿಗೆ ಇಟ್ಟಿದ್ದೆ ಇನ್ಮೇಲೆ ಹತ್ ಗಂಟೆ ನಮ್ದು ಊಟ
ಹಾ ನಾಮ್ ನಾವು ಹ ಇದು ಅದೇ ಮಾಮೂಲಿ ಅಡ್ಗೆ ಮಾಡಿದ್ವಿ ಊಟ ಆಯ್ತು ಹೊರಗೆ ಹೋಗಿದ್ವಿ ಅದ ಸಾಕ್ಷಿದ ಸ್ಕೂಲಿನ ಬಟ್ಟೆ ಹಾಕ್ ಬಂದೀವಿ ಇವತ್ತು ಹೋಗಿ ಹ್ಮ್
ಕೂಳಿಗ್ ಹಚ್ಚಿದ್ದೀರಾ
ಇಲ್ಲೇ ವಿಜಯ ಸ್ಕೂಲ್ ಅಂತೇಳಿ ನಮ್ಮ ಮನೆಗೆ ನಿಯರ್ ಐತಿ ನೀರ್ಕ್ ಹಾಚಿದ್ದೇವೆ ನೀವು ಯಾ ಮದ್ಲ ಗೌರ್ಮೆಂಟ್ ಸ್ಕೂಲ್ ಅಂತೇಳಿ ನಾವಲ್ಗಂದಾಗ ಬೆಸ್ಟ್ ಸ್ಕೂಲ್ ಇತ್ತದ ಅಲ್ಲೇ ಹಾಕಿದ್ವಿ ಅಲ್ಲಿಂದ ಇಲ್ ಬಂದ್ವಿ ಇಲ್ಲಿ ಇಲ್ ಬಂದು ಅಂದ್ರ ನಮ್ಮ್ ಮನೆಯವ್ರ ಜಾಬ್ ಏನ್ ಸಂಬಂಧ ಇಲ್ಲಿ ಬಂದ್ವಿ ಇಲ್ಲಿಂದ ನಾವು ಅದಕ್ಕೆ ಇಲ್ಲೇ ನಮ್ಮ ಮನ ನಿಯರ ಹಚ್ಕೊಂಡು ಸನ್ನಪೈತಿ ಹಾಂ
ಹ ನಾವು ಮೊದ್ಲೆೇ ಚಿಕ್ಕವರಿದ್ದಾಗ ಇಲ್ಲಿ ಬಾಗ ಸ್ಕೂಲ್ ಅಂತ ಇತ್ತ ಅಲ್ಲೇ ಕಲ್ತೀವಿ ಬಾಗ ಸ್ಕೂಲ್ ಎಲ್ ಕೆ ಜಿ ಟು ಫೋರ್ತ್ ಕತೀವಿ ಆಮೇಲೆ ನನ್ನ ನ ಹೋದಯ ಸಸಿದ್ರು ನವೋದಯ ಸಂಬಂಧ ಮತ್ ಅಲ್ಲಿ ಫೀಸ್ ಕಟ್ಬೇಕು ಇಲ್ಲಿ ಫೀಸ್ ಕಟ್ಬೇಕಂತ ಅಂದ್ರೆ ಕನ್ನಡ ಶಾಲೆಗೆ ಹಾಕಿದ್ರು ಅಂದ್ರೆ ಅಲ್ಲಿ ಹೋಗಿ ಎಕ್ಸಾಮ್ ಅಷ್ಟೇ ಬರ್ ಬರೋದು ಒಂದ್ ನಂಬರ್ ಸ್ಕೂಲ್ ಹಾಕಿದ್ರು ಅ ಸೆವೆಂತ್ ಮಟ ಕಂಟಿನ್ಯೂ ಮಾಡ್ಬಿಟ್ಟೆ ನಾವು ಹೋದ ಹಚ್ಚಿತ್ನಲ್ಲ ನಮ್ದ ಮುರಾರ್ಜಿ ಮತ್ತೆ ರಾಣಿ ಚೆನ್ನಮ್ಮ ಏನು ಸೆಲೆಕ್ಟ್ ಆಗ್ಲಿಲ್ಲ ಅದ ಹ ಸೆವೆಂತ್ ಮಠ ಅಲ್ಲೇ ಕಂಟಿನ್ಯೂ ಮಾಡಿದ್ದೆ ಒ ನಂಬರ್ ಸ್ಕೂಲ್ ಅಲ್ಲಿ ಆೇ ಏಟ್ತ್ ನೈನ್ತ್ ಟೆಂತ್ ಇಲ್ಲಿ ೈ ಸ್ಕೂಲ್ಗೆ ಅಜಾರ್ ನಾಗಲಿಂಗೇಶ್ವರ ಸ್ಕೂಲ್ ಅಂತ ಬೆಸ್ಟ್ ತಿ ನಮ್ಮ ಊರಲ್ಲಿ ಅಲ್ಲೇ ಹಚ್ಚಿದ್ವಿ ಅಲ್ಲ ಕಳ್ಳತ್ ನಂತರ ಮತ್ತೆ ಕಾಲೇಜ್ ಶಂಕರ್ ಕಾಲೇಜ್ ಅಂತ ಇದೆ ಇಲ್ಲೇ ಹಚ್ಚಿದ್ವಿ ಮತ್ತೆ ಊರಿಂದ ಊರಿಗೆ ಹೋಗಕ ಬ್ಯಾಡಂದರ ನಮ್ಮೂರಲ್ಲಿ ಹ ಇದು ಅಷ್ಟ ತಂದು ಚಲೋ ಇಲ್ಲ ಶಂಕರ್ ಕಾಲೇಜು ಮತ್ತ ಬೇರೆ ಊರಿಗೆ ಹೋಗಕ ಚಿಕ್ಕವರು ಇರ್ತೀವಲ್ಲ ಅದಕ್ಕ ಅವರು ಅವಾಗ ಎಲ್ಲ ಬಸ್ಸಿಂದ ನಮಗ್ ಗೊತ್ತಾಗುದಿಲ್ಲ ಅಂತಂದ ಹಲ್ಲೇ ಶಂಕರ್ ಕಾಲೇಜ್ ಅಂತ ಹೇಳಿದೆ ಅಲ್ಲೇ ಹಚ್ಚಿದ್ರು ಮತ್ತ ಸೆಕೆಂಡ್ ಪಿಯೂಸಿ ಎಲ್ಲಾ ಟ್ಯೂಷನ್ಗ ಹಾಕಿದ್ರು
ಹ್ಮ್
ಟ್ಯೂಷನ್ ಕಳತ್ವಿ ಹಾ ಹಂಗೆ ಎಲ್ಲಾ ಎಕ್ಸಾಮ್ ಎಲ್ಲಾ ಚಲೋ ಆಯ್ತು ಪಾಸ್ ಆಯ್ತು ಮತ್ ಡಿಗ್ರಿನು ನವಲಗುಂದಳಗ ಗೌರ್ಮೆಂಟ್ ಕಾಲೇಜ್ ಇತ್ತ ಅಲ್ಲೇ ಹಚ್ಚಿದ್ವಿ ಅದೇ ಡಿಗ್ರಿ ಮುಗಸಿದೀವಿ ನಾ
ಹ್ಮ್ ಹ್ಮ್
ನೀವು ಸಾಕ್ಷಿನ್ ಟ್ಯೂಷನ್ ಏನಾದ್ರು ಹಾಕಿದ್ದೀರಾ
ಹಾ ಹಾಕಿದ್ದೀವಿ ನಾವು ಟ್ಯೂಷನ್ಗ ಹಾಕಿದ್ದೀವಿ ಅವರು ಸರ್ ಸೈನ್ಸ್ ಹೇಳ್ತಾರಷ್ಟ ಸ್ಕೂಲ್ ವಳಗ ಅವರ ಸ್ಕೂ ಸ್ಕೂಲ್ ಒಳಗೆ ಸೈನ್ಸ್ ಹೇಳೋವ್ರಗೆ ಟ್ಯೂಷನ್ ಹೇಳ್ತಾರ ಅವರೇ ಹಾಕಿ ಅವರು ಅವ್ರಿಗೆ ಅವ್ರ ಕಡನ ಕಳಿಸ್ತೇವಿ
ಹ ಹಂಗಾದ್ರೆ ಚಲೋ ಬಿೇಡಿ ನಾವು ಅವಾಗ ಚಿಕ್ಕವರಿದ್ದಾಗ ಅಲ್ಲಿ ಆನೆಗುಂದಿ ಮೇಡಮ್ ಅಂತಿದ್ದ ಅಲ್ಲೆ ಸಿಕ್ಸ್ ತಿಂದ ಟೆಂತ್ ಮಟ ನನ್ನ ಒನ್ ನಂಬರ್ ಸ್ಕೂಲ್ ಹಾಕಿದ್ರಲ್ಲಾ ಇನ್ನು ಕಿ ಶಾನೆ ಆಗೋುದಿಲ್ಲ ತಂದ ಅಲ್ಲೇ ಟ್ಯೂಷನ್ಗ ಹಾಕ್ಬಿಟ್ರ ಸಿಕ್ಸತಿಂದ ಟೆಂತ್ ಮಟ್ಟ ಐದ್ ವರ್ಷ ಅವ್ರ ಕಡೆನ ಟ್ಯೂಷನ್ಗ ಹಚ್ಚಿದ್ವಿ
ಹ್ಮ್ ಹ್ಮ್ ನಿಮ್ದಲ್ಲಾ ಕಾಲೇಜ್ ಕಾಲೇಜ್ ಸ್ಕೂಲು
ಎಲ್ಲ ಹ ಚಲೋ ಇತು ಎಲ್ಲ ಮತ್ತೆ ನಾವು ಚಿ ಕಾಲೇಜಾಗೆ ಎಲ್ಲ ಟಾಪರ್ ಇದ್ವಿ ಅಂದ್ರ ಶಾಲೆಗೆ ಪಸ್ತ್ವಿ ಶಾಲೆಗೆ ಫಸ್ಟ್ ಬರ್ತಿದ್ವಿ ಆಮೇಲೆ ದೊಡ್ಡವರಾದನ ಹತ್ರ ಹಂಗೆ ಸುಮ್ಮ ಇತ್ತಾಗು ಅಲ್ಲ ಅತ್ತಾಗು ಅಲ್ಲ ಆಯ್ತರ ಆಯ್ತು ಅಂದ್ರೆ ಟಾಪರ್ ಅಲ್ಲ ಇತ್ತಾಗ ಜಿರೋನು ಅಲ್ಲ ನಡೆ ಒಟ್ ಏಟಿ ಪರ್ಸೆಂಟ್ ಸೆವೆಂಟಿ ಪಾಯ ಈ ತರ ಮಾಡ್ ಕೋತ ಪಾಸ್ ಹಾಕೊಂತ ಬಂದ್ವಿ
ಇಲ್ಲ ಚೆನ್ನ ನಿಮ್ ಸ್ಕೂಲ್ ಒಳಗ ಚೆನ್ನಾಗಿ ನೀವು ಎಜುಕೇಶನ್ ಚಲೋ ಕಲ್ತರಿ ನೀವು ಎಲ್ಲಾರೂ ನೀವು ನೀವು ಆತ ಸೌಮ್ಯ ಆತ ಎಲ್ಲಾರು ಚೆನ್ನಾಗ್ ಕಲ್ತಿರಿ ನೀವು ಅದ್ ಅದ ನಾನು ಹೇಳ್ತಿರ್ತನಿ ನಮ ಸಾಕ
ಹೌದು ಸ್ಕೂಲ್ ಲೈಫ್ ಅಂದ್ರೆ ನಮಗ್ ಬಾಳ ಇಷ್ಟ ಸ್ಕೂಲ್ ಐಸ್ಕೂಲ್ ಅಂತರು ಮಸ್ತ್
ಮಸ್ತ್ ಎಂಜಾಯ್ಮೆಂಟ್ ಹಾ ಅದು ಎಷ್ಟು ಎಷ್ಟ ಈಗಿನ ಮೆಮೊರಿಗೆ ಅವವಾಗಿನ ಮೆಮರಿಗೆ ಚಿಕ್ಕಾಪುಟ್ಟಿ ಮಿಸ್ ಮಾಡ್ಕೊಂತೇವಿ
ಹೌದು ಅವಾಗ ಚಲೋ ಐ್ತ ಈಗನ್ ಸ್ಕೂಲ್ ಹುಡುಗರ್ಗೆ ಅಷ್ಟೊಂದ ಸತೈಲೋಗಲ್ಲ ಬಟ್ ನಾವು ತ್ರು ಅವೆಲ್ಲಾ ಇಂಗ್ಲಿೀಷ್ ಮೀಡಿಯಮ್ ಮೇಲ್ ಬರ್ಬೇಕು ಬರ
ಅಲ್ಲ ಆ ಆವಾಗ ಆಟನೂ ಇತ್ತು ಪಾಠನೂ ಇತ್ತು ಈಗೆಲ್ಲಿ ಆ ಇಲ್ಲೇ ಇಲ್ಲ ಮಕ್ಕಳಿಗೆ ಬರೀ
ಬರೀ ಓದು ಓದು ಓದು ಓದದ್ ಬಿಟ್ರ ಡ್ಯಾನ್ಸ್ ಕ್ಲಾಸ್ು ಸರಿಗಮ ಸಂಗೀತ ಕ್ಲಾಸ್ ಕರಾಟೆ ಈ ತರ ಎಲ್ಲ ಆಗ್ತಾರ ಪಾಪ ಅವರು ಹುಡುಗರ್ಗೆ
ಹಳೆ ಕಾಲದಾಗ ಆಡ್ತಿದ್ವಲ್ಲಾ ಇವು ಗೇಮ್ಸ್ಗಳು ಎಲ್ಲಾ ಎಷ್ಟ್ ಚಂದ ಚೆನ್ನಾಗಿ ಆಡ್ತಿದ್ವಿ ಏನು ಇಲ್ಲ ಅವು ಆತರ ಏನವು ಗೇಮ್ಸ್
ಅನ್ನೋದೇ ಗೊತ್ತರಂಗಿಲ್ಲ ಖೋ ಖೋ ಕಬಡ್ಡಿ ಎಲ್ಲಾ ಸೇರ್ಕೋತಿ ತಿದ್ವಿ ನಾವು ಮಸ್ತ್ ಆಡ್ತಿದ್ವಿ ಅಂದ್ರ ವರ್ಷಕ್ಕೊಮ್ಮೆ ತಾಲ್ಲೂಕ್ ಮಾಡ ತಟದಲ್ಲಿ ಅಂತಂದು ಇಲ್ಲಿ ಎಲ್ಲಾ ಶಾಲಿ ಸೇರಿ ಆಡಸ್ತಿದ್ರು ಖೋ ಖೋ ಕಬಡ್ಡಿ ಥ್ರೋಬಾಲ್ ಫುಟ್ಬಾಲ್ ವಾಲಿಬಾಲ್ ಈ ತರ ನಮ್ಗೆ ಯಾವ್ದ್ ಇಷ್ಟ ನೋಡ ಸರ್ ಎದ್ರಾಗ ನಾವ್ ಚಲೋದೇ ನೋಡು ಕರ್ಕೋತಿದ್ರರು ಮತ್ತ ಅಲ್ಲಿ ಹೋಗಿ ಆಯ್ಕೆ ಆದ್ರರು ಮತ್ತ್ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈ ತರ ಈಗೆಲ್ಲ ಇಲ್ಲ ಅನ್ಸುತ್ತ
ಹ್ಮ್ ಎಲ್ಲ ಈಗ
ಸಾಕ್ಷಿ ಸೇರ್ಕೊಂಡು
ನೀವು ಎಲ್ಲಾ ನಿಮ ಸ್ಕೂಲ್ ಇದಂಗ ಈಗಲ್ಲ ಈಗಿನ ಸ್ಕೂಲ್ ಬ್ಯರೆ ನಾದಾವ್ ಬರೀ ಹಓದು ಆಮೇಲೆ ಶಿಲಾ ಸಲಾಂಬಸ ಸಿಕ್ಕಾಪಟ್ಟಿ ಹಾವಿಯಾದ್
ಸಿಕ್ಕಾಪಟ್ಟೆ ಇರುತ್ತೆ ಅವ್ರಿಗೆ ಓದದ್ರಾಗ ಜೀವನ ಮುಗಿಯತು ಪಾಪ ಅವ್ರಿಗೆ ಆ ಟೈಮ ನ್ನೋದೇ ಗೊತ್ತಿರಂಗಿಲ್ಲ ಬಾಳ ಅದೊಂದ ಫೋನ್ ಒಂದ ಫೋನ್ ಬಿಟ್ರ ಮತ್ತ ಏನ ಗೊತ್ತಿರಲ್ಲ
ಇಲ್ ಇಲ್ಲ ನಾವು ಸಂಡೆ ದಿನ ಏನ್ ಮಾಡ್ತೀವಿ ಬ್ಯಾಡ್ಮಿಂಟನ್ ಆಡ್ತೀವಿ ಮತ್ತ ಇದು ಹಾಕಿ ಇದು ಬಾಲ್ ಆಡ್ತೀವಿ ಕ್ರಿಕೆಟ್ ಆಡ್ತಿರ್ತೀವಿ ಮನೆ ಮುಂದೆ ನಮ್ದದ್ದ ಹ್ಮ್
ಗೆ ಗೊತ್ತ ಆಗ್ಬೇಕಲ್ಲ ಈ ತರಾನ ಗೇಮ್ಸ್ ಅದಾವ ಅಂತಂದ ಈಗ ಬರ ಸ್ಕೂಲ್ ಒಗಂಂತ ಆಸ್ ದಿಲ್ಲ ಕನ್ನಡ ಮೀಡಿಯಂ ಆದ್ರು
ಎಲ್ಲಿ ಟೈಮೇ ಸಿಗುದಿಲ್ಲ ಅವಕ್ಕ ಬರ್ಬೇಕಾ ಹಾ
ನಮ್ಗ್ ಬ ಪೀಫ ಇಲ್ದ ಅಂತ ಇರ್ತಿತ್ತು ವರದಗ್ ಮೂರ್ ಸಲ ನಾಕು ಸಲ
ಇವ್ರಗಿ ಇದೆ ಇವ್ರಗಿ ಇದೆ ಪಿ ಪಿಡ್ ಅಂತೇಳಿ ಆದರೆ ಇವ್ರಿಗೆ ಆಟನ ಗೊತ್ತಿಲ್ಲ
ಗೊತ್ತಿಲ್ಲ ಬಾಳ ಅಂದ್ರೆ ಮುಟ್ಟಾಟಗಿ ಈ ತರ ಆಡ್ಬೋದಷ್ಟ ಆದದ್ರ ಕಬಡ್ಡಿ ಖೋಖೋ ಈ ತರ ಆಡಲ್ಲ ಅ
ಹ್ಮ್ ಹ್ಮ್ ಆಡದೇ ಇಲ್ಲ ಎಲ್ಲಾ ಮಕ್ಕಳು ಎನರ್ಜೆಟಿಕ್ ಆಗಿರಲ್ಲ
ಇರಲ್ಲ ಇರಲ್ಲ ಹ ಒಂದ್ ತಾಸ ಪಿ ಇ ಫೀಲ್ಡ್ ಇತ್ತ ಅಂದ್ರೆ ಅರ್ಧ ತಾಸ ಇರುತ್ತೆ ಈಗ ನುಡುಗರ್ಗೆ ಅವ್ರ ಸುಮ್ನೆ ಕುಂತು ಎದ್ದು ಬಂದ್ ಬಿಡ್ತರೆ ಎಲ್ಲಿ ಆಟ ಆಡ್ತ ತಾ ರಸುತ್ತ ನಾವು ಆಟಕ್ ಬಿಟ್ರೆ ಸಾಕಂತಿದ್ವಿ ಬರೇ ಗೇಮ್ಸ್ ಗೇಮ್ಸ್
ರಿಸಸ್ಸಿಗೆ ಬಿಡ್ತಿದ್ರಲ್ವ ಅದ್ರಾಗ ಎಷ್ಟ್ ಸರಿ ಆಟ ಆಡ್ತಿದ್ವಿ
ಹೌದ ರೀ ರೆಷ್ಟಿಗೆ ಬಿಟ್ಟಾಗ ಅವಾಗ ಅರ್ಧ ತಾಸ್ ಬಿಡ್ತಿದ್ರಿ ಈಗೆಲ್ಲಿ ಹಿಂಗ್ ಹೋಗಿ ಹಿಂಗ ಬರುತ್ಲೆ ಗಂಟಿ ಹೊಡಿತಾರ
ಇಲ್ಲ ಈಗ್ ಬಿಡದೇ ಇಲ್ಲ ರಿಸರ್ಸಗ್ ಬಿಡದ ಇಲ್ಲೀಗ ನಮ್ಗತೆ ರೋಸಸ್ ಗೆ ಬಿಡ್ತಿದ್ರು ಊಟ ಬಿಡ್ತಿದ್ರರು ಈಗ
ಹೌದು ಬಿಡಲ್ಲ ನಮ್ಗೆಲ್ಲ ಊಟ ಒಂಥಾಸ್ ಬಿಡ್ತಿದ್ರೆ ಈಗಿನ ಹುಡುಗರ್ಗೆ ಅರ್ಧ ತಾಸ ಬಿಡ್ತಾರ ಅವ್ರು ಊಟ ಉಂಡ್ ಕೈ ತ ಒಗತ್ಲೇ ಬೆಲ್ಲ ಆಗುತ್ತೆ ಪಾಪ ಅವರೆಲ್ಲ ಆ ಆಡ್ಬೇಕು ಹೊರ್ಗಿದ ಎಷ್ಟ ಅನ್ನೋದ ಸಿಗೋದಿಲ್ಲ
ಆ ನಾವು ಗ್ರೌಂಡ್ ನಗ ಊಟ ಮಾಡ್ತಿದ್ವಲ್ಲ ಈ ಊರ್ಗೆ ಗ್ರೌಂಡ್ ಆಗಿಲ್ಲ ಎಲ್ಲಾ ಅಲ್ಲೇ ಕ್ಲಾಸ್ ರೂಮ್ನಾಗ ಹ ಬ್ಯಾಂಚ್ಒಳಗ ಊಟ ಹ್ಮ್
ಆಗನ್ ಮಕ್ಕ ಪ್ರಪಂಚನಾಗ ಗೊತ್ತರಲ್ಲ ಅದೇ ಶಾಲಿ ಅದೇ ಟೀಚರ್ಸ್ ಹ ಹೌದು ಪಾಪ ಹಂಗಾದ್ರೆ ಹುಡುಗರ್ಗೆ ಸ್ವಲ್ಪ ಗೇಮ್ಸ್ ಆಡಸ್ಬೇಕು ಆಗಾಂಧ್ರ ಅವರು ಆಕ್ಟಿವ್ ಇರ್ತಾರ
ವರ್ಷ ವರ್ಷ ಆಡಿಸ್ತಿದ್ರು ಈ ಸರಿ ಹೆವಿ ಆಗ್ಬಿಡ್ತಲ್ಲ ಕ್ಲಾಸ್ ಕ್ಲಾಸ್ ಹೆಂಗ್ ದೊಡ್ಡ್ದ ಹಾಕೊಂತಕೈತ್ ನೋಡ್ ಹಂಗ್ ಬಿಟ್ ಬಿಿಡ್ತಾರ ಹ್ಮ್ ಸಿಿಲೆ ವಸನು ಟಫ್ ಬಾಳ ಐತಿ ಈಗ
ಹ ಅದು ಮಾಡಿಸಸ್ತಾರ ಅನ್ಸುತ್ತ ಅವಾಗೂ ಮಾಡಿಸ್ತಿದ್ರು ಹ್ಮ್
ರಿಂಗ್ ಮಾತ್ರ
ಹಾ ಸುಪಾರ ಮಾಡಿಸ್ತಾರೆ ಹೌದ ಅದೊಂದು ಬಿಡಂಗಿಲ್ಲ ಅದಂತ್ರು ಕಾಂಪಿಟೇಷನ್ ಮೇಲೆ ಯಾವ ಶಾಲೆಗ್ ಬಸ್ಟ್ ಬರುತ್ತ ಅಂತ
ಹ್ಮ್ ಹ್ಮ್ ಯಾವ ತರ ಅಂದ್ರೆ ಎಷ್ಟ ಎಷ್ಟು ಚೆನ್ನಾಗ್ ಮಾಡಿಸಸ್ತಾರ ಅಂದ್ರ ನಾವವು ಪೇರೆಂಟ್ಸ್ ಹತ್ತಗ್ ಸಿಕ್ಕಾಬಿಟ್ಟಿ ರೆಡಿಿಯಗ ಹೋಗ್ತಿೇವಿ ಅಷ್ಟು ಚೆನ್ನಾಗಿ ರೆಡಿಮ ಅಷ್ಟು ಚೆನ್ನಾಗಿ
ಹಾ ಆತರ ಮಾಡ್ತಾರ ಅಂದ್ರು ಚೆನ್ನಾಗಿರುತ್ತೆ ನಾವು ಬಾಗಿ ಸ್ಕೂಲ್ ಒಳಗ್ ಗ್ಯಾದ್ರಂಗ್ ಇತ್ತು ಇಲ್ಲೂ ಕನ್ನಡ್ ಶಾಲೆ ಒಳಗೂ ಇತ್ತು. ಹಾ ಗ್ಯಾದ್ರಿಂಗ್ ಆದ್ರೆ ಜೋರ್ ಇರ್ತಿದ್ದಿಲ್ಲ ಸ್ವಲ್ಪ ಮೀಡಿಯಂ ಇರ್ತಿತ್. ಆಗಿಂದ್ ಇದಕ್ಕ ಅಷ್ಟ ಅದೇ ಗ್ರ್ಯಾಂಡ್ ಅನಸ್ತಿತ್ತು ಈ
ಸ್ತೈತೆ.
ಈಗೆನ್ ನೋಡಿ
ನಾವು ಅವ್ರ್ ಇವ್ರ್ ಕಡೆಗ್ ಬ್ಲೌಸಿಸ್ ಕೋತಿದ್ವಿ ಸಾಡಿ ಇಸ್ಕೋತಿದ್ವಿ ಹಾ ಈಗಿಲ್ಲ
ಸ ಇಸ್ಕೊಂಡ್ ಕೊಡಂಗಿಲ್ಲ ನಾವೆಲ್ಲ ಬೇರೆದವ್ರ್ದು ಬ್ಯಾಗ್ ಬೇರೆದವರು ಸ್ಕೂಲ್ ಬಟ್ಟೆ ಬೇರೆದವೃದ್ದೆ ಎಲ್ಲ ಅಹ ಈಗ ಪೇರೆಂಟ್ಸೇ
ಇಸ್ಕೋಳಲ್ಲ ಅದೆಲ್ಲ ಹಾ ಈಗೆಲ್ಲಾ ಅಯ್ ಅವಾಗೆಲ್ಲಾ ಸೀರೆ ಉಟ್ ಈಗೆಲ್ಲಾ ಅದ್ರ ತಕ್ಕಂಗ ಕಾಸ್ಟ್ಯೂಮ್ ಬಂದ್ಬಿಟ್ಟಾವು ಕಾಸ್ಟ್ಯೂಮ್ ಹ ಸಾ ಕ್ಕೊಂದ ಮುನ್ನೂರು ರೂಪಾಯಿ ಕೊಟ್ರೆ ಎಲ್ಲಾ ತರ
ಹ್ ಹಾ ನಿಜ ಮೇಷ ಒಳಗ ಆಯ್ತು ಫ್ಲಿಪ್ಕಾರ್ಟ್ ಎಲ್ಲ ಕಮ್ಮಿದ ಕ್ಕದಾಗ ಸ್ವಂ
ಇಲ್ಲ ಸ್ವ ಸ್ವಂತನೂ ಬರ್ತಾವು ಈಗ ಬಾಡಗಿ ಹೂವು ಚೆನ್ನಾಗಿರ್ತಾವು ಬಾಡಗಿವು ಚೆನ್ನಾಗಿರ್ತಾವ್ ಒನ್ ಎನ ನಾವ್ ಹಾಕೊಂಡ್ರು ಅವು ಹೆಂಗ್ ಇರ್ತಾವಂದ್ರ ಲೈಟಿಗೆ ಇವು ಜುಮಾರಿಗೆ ಎಲ್ಲಾ ಫುಲ್ ಗ್ರಾಂಡ್ ಕಾಣೋ ಹಂಗ್
ಅಂಡ್ ಇರ್ತಾವು ಸುಮ್ಮನೆ ಯಾಕ್ ಮಂದಿ ವಿಸ್ಕೊಂಡವ್ರಿಗೆ ಹಾಕಿದನ್ ಬೇಡ್ಬೇ ನಾವು ಅನ್ನೋದು ಬಂದೈತಿ ಈಗಿನ್ ಜನ್ರೇಷನ್ನ ಹಂಗೈತಿ ಬೇರೆದವ್ರಿಗೆ ಕೈ ಚಾಚಂಗಿಲ್ಲ ಇಲ್ಲಾಂದ್ರು ಒಟ್ ರೊಕ್ಕ ಇಲ್ಲ ಒಟ್ ಹೆಂಗಾರ ಮಾಡಿ ಅಡ್ಜಸ್ಟ್ ಮಾಡಿ ಆದ್ರು ತಗೊ ಹೊಸಾದೆ ತಗೋಳುದು ನಿಜ ಆದ್ರ ಆಗಿಂದ ಒಂದ್ ರೀತಿ ಚೆಂದ ನಮಗೆಲ್ಲ ಗ್ಯಾದ್ರಿಂಗ್ ಬಂದ್ ಗುಟ್ಲೆ ಅವ್ರು ಯಾವ್ ಡ್ರೆಸ್ ಹೇಳ್ತಾರ ಮನಿ ಮನಿ ಮನಿಗ್ ಹೋಗ್ ಕೇಳ್ತಿದ್ವಿ ಡ್ರೆಸ್ ಕೊಡ್ ಹ ಡ್ರೆಸ್ ಕೊಡ್ರಿ ಡ್ರೆಸ್ ಕೊಡ್ರಿ ಆಯ್ತೇನ್ರಿ ನಿಮ್ ಮನಿ ಒಳಗ ಅನ್ ಬಂದು ಸೂಪರ್ ಅದ ಒಂಥರ ಮೆಮರಿ ಅದೆಲ್ಲ ನಾವ್ ಮಣ್ಣೆತ್ತನ್ ಮೊನ್ನೆ ಮೊನ್ನೆ ಮಾತಾಡ್ತಿದ್ವಿ ಈ ತರ ಎಲ್ಲಾ ಮಾಡ್ತಿದ್ವಿ ಈಗಿನ್ ಹುಡುಗು
ಗ್ರೌಂಡ್ ನ್ಯಾಗ್ ಕುೂತ್ಕೊಂದ್ ಊಟ ಮಾಡ್ತಿದ್ವಿ ಗ್ರೌಂಡ್ ನ್ಯಾಗ್ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ ಈಗಿನ್ ಮಕ್ಳಿಗೆ ಆ ಗ್ರೌಂಡ್ ಗೊತ್ತಿಲ್ಲ ಆಮೇಲೆ ಸ ಗ್ರೌಂಡೇ ಇರೋದಿಲ್ಲ ಈ ಸ್ ಸ್ಕೂಲ್ ಒಳಗ.
ಹೌದು ಹೌದು ಜಸ್ಟ್ ಅದ ಸಿಮೆಂಟ ಅದ್ ಇರ್ ರ್ತೈತಿ ಎಲ್ಲಾ ಸಿಮೆಂಟ್ ಇಂತ ಆದ್ರಾಗೆನ್ ಆಡ್ಬೇಕ ಅವ್ರು ಹುಡುಗರು ಅಡತ್ಲೆ ಬಿದ್ರ ಅಂದ್ರೆ ಕಾಲ್ ಒಂದೆ ಇದು ನೋವಕ್ಕ ಅಂತಂದ್ ಅವ್ರು ಟೀಚರ್ಸ್ ಎಲ್ಲಾ ಹೆದ್ರಿ ಹೊರಗ್
ಹಾ ಹೊರಗ ಬಿಡಂಗಿಲ್ಲ ಹೊರಗ ಬಿಡಂಗಿಲ್ಲ ಆಮೇಲೆ ಈಗ ಆಮೆ ಆಮೇಲೆ ಬಾಯ್ಸ್ ಗರ್ಲ್ಸ್ ಇರ್ತಾವಲ್ಲ ಅವ್ರು ಇರ್ತಾರಲ್ಲ ಅವ್ರ್ ಏನ್ ಆಬಿಡ್ತೈತಿ ಮಿಕ್ಸ್ ಆದ್ ಗುಡ್ಲೆನ ಹುಡ್ಗುರು ಓಡಾಡ್ತಿರ್ತಾರ ಸಿಕ್ ಕಾಪಟ್ಟಿ ಓಡಾಡರ್ ತರ ಹುಡಿ ಸ್ವಲ್ಪ ಸೂಕ್ಷ್ಮ ಇರ್ತಾರ ಹಂಗಾಗಿ ಹುಡುಗ್ಯಾರ್ ಏನ್ ಮಾಡ್ತಾರ ಸೈಡ್ ಸರ್ದ್ ನಿಂತ್ ಬಿಡ್ತಾರ ಸುಮ್ ಕುೂತ್ಕೊಂಡ ಅವ್ರವ್ರ ಮಾತಾಡಿ ಒಳಗ್ ಹೋಗ್ಬಿಡ್
ಹೌದು ಸ್ವಲ್ಪ ಚೆನ್ನ ಇರುತ್ತೆ ಮತ್ತೆ ಜನ ಬಾಳ ಸ್ಟೂಡೆಂಟ್ಸ್ ಎಲ್ಲಾ ಬಾಳ ಇರ್ತಾರ ಮತ್ತ ಫಸ್ಟ್ ಎಲೆ ಕೆ ಜಿ ಯಿಂದ ಟೆಂತ್ ಮಠ ಅಂದ್ರೆ ಜಗ್ಗಿ ಜನ ಆಗ್ತಾರ ಎಲ್ಲಿ ಸುಮ ಅಂತಂದ ಅವ್ರ ಇದನ್ ಮಾಡ್
ಹೌದೌದು ಹ್ಮ್ ಹಂಗಾಗಿ ಟೈ ಮೆ ಸಿಗುದಿಲ್ಲ ಪಾಪ ಮಕ್ಕಳಿಗೆ.
ಹೌದಕ್ಕ ನಿಂದ್ ಊಟ ಇನ್ಮೇಲ್ ಮಾಡ್ಬೇಕ.
ಹಾ ಮಾಡ್ಬೇಕು ಈಗ ನಿಮ್ದು ಹ್ಮ್ ಹ್ಮ್ ಹ್ಮ್ ಹ್ಮ್ ಆಯ್ತ್ ಆಯ್ ಮಾಡ್ರಿ ಹಾ ಬಾಯ್ ಬಾಯ್.